ಹಲೋ
ಹಲೋ
ಹಾ ಏನ್ ಲಕ್ಷ್ಮಿ ಆರಾಮದಿ ಇಲ್ಲ
ಹ್ಮ್ ಆರಾಮದಿನಿ ನೀನು
ನಾನು ಆರಾಮದೀನಿ ನೋಡು ಏನ್ ಮಾಡಕತ್ತಿ ಥ್ಯಾಂಕ್ ಯು ಸೋ ಮಚ್
ಏನ್ ಮಾಡಕತ್ತ ರೀ
ಏನಿಲ್ಲ ಮಲ್ಕೊಂಡಿನಿ ಸುಮ್ನೆ
ಅಣ್ಣ
ಅಣ್ಣ ಹೊರಗಡೆ ಹೋಗ್ಯಾರ
ಹೌದಾ ಮಗ ಏನ್ ಮಾಡ್ತಿದ್ದಾನೆ
ಮಗ ಮಲ್ಕೊಂಡನ ಇವಾಗ ಟೈಮ್ ಆಗ್ಯದ ಎದ್ದೇಳೋದು
ಹ್ಮ್ ಹ್ಮ್ ಹ್ಮ್ ಅಂಗನವಾಡಿ ಕಳಸಿಲ್ಲ ಅನು ಅವನಿಗೆ
ಅಂಗನವಾಡಿ ಹೋಗೋದೇ ಇಲ್ಲ ಅಂಗನವಾಡಿಗೆ ನಾನ್ ಹೋಗ್ಬೇಕ ಅಂತ ಅವನ ಜೊತಿ
ಚೆನ್ನಾಗಿದೆ ಬಿಟ್ಟ ತಾಯಿ ಮಗಂದು
ಮತ್ತೆ ನಾನು ಕಲಿಬೇಕು ಇನ್ನಂದಸಲ ಫಸ್ಟ್ ಇಂದ
ಕಲಿ ಕಲಿ ಏನಾಗತ್ತಾ ಇನ್ನೊಂದ್ಸರ್ತಿ ಕಲ್ತ್ ವಿದ್ಯಾನ್ ಕಡಿಮೆ ಆಗತ್ತ
ಹ್ಮ್ ಹ್ಮ್ ಏನ್ ಅಂಗನಡಿ ಸಲಯಾಗ ಏನ್ ಬಾರಿ ಓದಿಸ್ತಾರ ನೋಡು ಏನ್ ಉಂಡಿ ಕೊಡ್ತಾರ ಅನ್ನ ಹಾಕ್ತಾರ ಕಳಸ್ತರ
ಸುಮ್ ರೂಢಿ ಆಗ್ಲಿ ಅಂತೇಳಿ
ರೂಢಿಆಗ್ಲಿಕ್ಕ ಒಟ್ಟೆ ಒಲ್ಲೆ ಅಂತನಾ ನಾ ಏನ್ ಮಾಡ್ಲಿ ಬರೇ ಹೊರಗ
ಹ್ಮ
ಹೊರಗ ಹೋಗ್ಮು ಅಂತನಾ ನೋಡು
ರೂಢಿ ಆಗ್ಲಿ ಅಂತ ಹೇಳಿ ಅಷ್ಟೆ ಮತ್ತೇನು ಮಾಡದು ಹ್ಮ ಹೋಗಿರ್ಲಾ ಮೂರ್ ಗಂಟೆ ಬಂದಾಳೆ ಯಾಕೋ ಇವತ್ತು
ಅಬೋಬೋ ಬೊ ಹಾ ಮೂರ್ ಗಂಟೆ ತನ ಐತೆೇನ್ ಸ್ಕೂಲ್ ಇವಾಗ
ಏನೋ
ಚಲೋ
ಏನ ಇವತ್ತು ಬಾಳತ್ತ ಇದ್ದಾರಾ ಅನ್ಸತ್ತ ಮೂರ್ ಗಂಟೆಗೆ ಬಂದಾಳ ಅವಂ ಮೂರು ಗಂಟೆಗೆ ಬಂದು ಸ್ವಲ್ಪ ಇದಕ್ಕ ಹಾಸ್ಪೆಟ್ಲಿಗೆ ದಾವಾಖಾನಿಗೆ ಹೋಗಿದ್ದಲ್ಲ ನಾನು ಮೆಕೆಕಾಯಿ ತಂದಿದ್ದೆ
ಹ್ಮ್
ಮೆಕ್ಕೇಜ್ ಒಳ ಅದನ್ನು ತಿನ್ಕೋತ ನಾನು ಮಲ್ಕೋತೀನಿ ಮಮ್ಮಿ ಅಂತ ಹೇಳಿ ಹಂಗೆ ಮಲ್ಕೊಂಡ
ಏನ್ ತೊಳ್ಸೋ ಮಂದಿ ಆರಾಮ ಆಾಗ್ಯದಿಲ್ಲಾ
ತೋರ್ಸ್ಕೊಂಬೆ ನೀನ ಆ್ಯಂಟಿಬಯೋಟ್ಕ್ ಕೊಟರು ನೀ ಹೇಳಿದಾಗ
ಹ್ಮ್ ಮತ್ತೆ
ಹ್ಮ್ ಫಸ್ಟ್ ಈಗ ಇವಾಗ ಸೂಜಿ ತೆಗಯೋದು ಹಾಕೋಕ್ ಬೇಡ
ಹ್ಮ
ಹ್ಮ್ ಸುಮ್ಮ್ನೆ ತ್ರಾಸ ಆಗತ್ತಾ ಬರೀ ಎಣ್ಣೆ ಅಷ್ಟೇ ಹಾಕಿ ಹಾಕಿದ್ರಲ್ಲ ನೀವು ಜ್ವರದ್ದು ಇವಾಗ ಆ್ಯಂಟಿಬಯೋಟಿಕ್ ಕೊಡ್ತೀನಿ ಟೂ ತ್ರೀ ಡೇಸ್ ಹಾಕಿ
ಹ್ಮ್
ಹ್ಮ್ ಆರಾಮಯ್ತು ಅಂದ್ರೆ ಚಲೋ ಆತು ಮತ್ತ ಹಂೆ ಏನಾರ ಆತಂದ್ರೆ ಅಲ್ಲಿ ಬ್ಲಡ್ ಚೆಕಪ್ ಮಾಡೋಣ ಅಂತ ಹೇಳಿದರು
ಏನಿಲ್ ತಗೊಬರರಿ ನೀನು ಅದು ಎಣ್ಣೆ ಆಕೋತ ಬಂದಿ ಅಲ್ಲ ಅದು ಆರಾಮಾಗಿಿಲ್ಲ ಅದೇ ಆಂಟಿಬಯೋಟಿಕ್ ಹಾಕಿದ್ರೆನೆ ಕಡಿಮೆ ಆಗುತ್ತೆ ಕಂಟಿನ್ಯೂ ಮೂರು ಟೈಮ್ ಹಾಕದು ಮಟೈ ಹಾಕಿದಿದೆ ಅಂದ್ರ ಕಡಿಮೆ ಆಗುತ್ತಾ
ಇಲ್ಲ ಆ್ಯಂಟಿಬಯೋಟಿಕ್ ಏನ್ ಕೊಟ್ಟೋಕ್ ಗೊತ್ತದ
ಹ್ಮ್
ಟ್ಯಾಬ್ಲೆಟ್ ಕೊಟ್ಟದದು
ಏಕ್ಕಾ ಎದು ಇತದೆಲ್ಲ ಸರಪ್ಪ
ಸಣ್ಣ್ದ ಕೊಟ್ಟದ
ಹ್ಮ್ ಹ್ಮ್ ಹ್ಮ್ ಯಾವ್ದ ನ ಅಾಲಲಿ ಆರಾಮಾದ್ರೂ ಸಾಕ್ತವ
ಹ್ಮ್ ಹ್ಮ್
ಹ್ಮ್ ಅಣ್ಣ ಎಲ್ಲಯಾರ
ಮಧ್ಯಾಹ್ನ ಮುಂಜಾನೆ ಸಂಜೆಗೆ ಎರಡು ಟೈಮ್ ಹಾಕಿ ಕೆತ್ ಕೊಟ್ಟಾರಾ ಏ ಅಪ್ಪಸ್
ಬಂದ್ಮೇಲೆ ಹಾಕಿ ಇಲ್ಲಿ ಮಧಹ್ನ
ಹ್ಮ್
ಬಂದ್ಮೇಲೆ ಹಾಕಿ ಇಲ್ಲ
ಇಲ್ಲ ಇಲ್ಲ ಹಾಕಿಲ್ಲ ಮುಂಜಾನೆ ಸಾಯಂಕಾಲಕ್ಕೆ ಮುಂಜಾನೆ ಸಾಯಂಕಾಲ ಕೊಟ್ಟಾರ
ಮೂರು ಟೈಮ್ ಇಲ್ಲಾನ ಮೂರು ಟೈಮ್ ಮಾಡಿದ್ರೆ ಮಾಡ ಹೌದ್ ಅದ್ರಾಗ ಏನಿಲ್ಲಾ ಜ್ವರವವು ಬಂದಿತ್ತ ಅಂದ್ರ
ಎರಡೇ ಟ್ಯಾಬ್ಲೆಟ್ ಕೊಟ್ಟದ ಅದ್ರಲ್ಲಿ ಅರ್ಧ ಅರ್ಧ ಹಾಕ್ಯತ್ತ
ಇಲ್ ತೋ ಕಡಿಮೆಯಾಗುತ್ತದ
ಹ್ಮ್
ಮಳಿ ಬಂದೈತಾ
ಮಳೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಹ ಮಣ್ಣನ್ನು ತೊಯ್ದಿಲ್ಲಾ
ಇಲ್ಲೇ ಬಾರಿ ಬಂತ್ ನೋಡ ಮಳಿ
ಅಂಥ ಮಳೆ ಬಂದವ ನಮ್ಮ ಕಡೆ
ಇಲ್ಲಪ್ಪಾ ಇಲ್ಲಿ ಒಂದ್ ಎಂಟ ದಿನ ಆಯ್ತ ಬೆಳಿನ ಸರಿಯಾಗಿ ಆಗ್ಯಾವ
ಏನಪ್ಪ ನಮ್ದುನ ಕೇಳತ್ತೆ ಇಪ್ಪತ್ತು ಸಾವಿರ ಬೀಜ ಹಾಕಿ ಹೊಲ್ದಾಗ
ತಂಗ್ಯವ್ವ ಏನ್ ಮಾಡಬೇಕು ನೋಡು ಹಿಂಗಾದರ
ಸುಮ್ಮನೆ ತಲೆ ಕೆರ್ ಕೊಟ್ಟು ಕೂತೀವಿ ಏನು ಮಾಡೋಣ ಯಾವ ಕಡೆ ದಿಕ್ಕುಚಿದಂಗೆ ಆಗಬಿಟ್ಟಾರ
ಆದ್ರ ನಮ್ ಕಡೆ ಆಗಿತ್ ನೋಡವ ಮೊಹರ ಕೊನೆ ವಾರದಿಂದ ಸ್ಟಾರ್ಟಿಂಗ್ ಇದ್ದಿದ್
ಜನರ ಅಂದ್ರೆ ಕಡಿಮೆ ಆತಾ
ಬಾಳ ಆಯ್ತು ಮತ್ತೆ ಅದ್ರಕನೆೇ ಡಬಲ್ ತಗೋತಿದ್ರಿ ಮತ್ತೆ ಏನ್ ಬೆಳಿ
ಆರ್ ಸಾವಿರದ ಗೊಬ್ಬರ
ಹ್ಮ್
ಐದುವರೆ ಸಾವಿರದ ಗಳೆ
ಹ್ಮ್ ಹ್ಮ್
ಹ್ಮ್ ಇಪ್ಪತ್ತೈದ ಮೂವತ್ ಸಾವಿರ ಆಯ್ತು
ಸ್ವಲ್ಪನ್ ನಾಟೆ ಇಲ್ಲ ನ ಅದಕ್ಕ
ಸ್ವಲ್ಪ ನಾಟೇ ಅದ ಒಂದು ಸಾಲಲ್ಲಿ ಇವಾಗ ಒಂದು ಸಾಲಲ್ಲಿ ಹಾಕಿದ್ವಾ ಒಂದ್ಸ ಸಾಲಲ್ಲಿ ಎಷ್ಟು ನಾಟಬೇಕು ಇಲ್ಲಿ ಸ್ವಲ್ಪ ನಾಟಿದ್ರರೆ ಅಲ್ಲಿ ಬಿಟ್ಟು ಮತ್ತೆ ಮುಂದೆ ನಾಟೈತಿ
ಎಎರಡ್ ಸಲ ಬೀಜ ನಾಟಿದ್ರುನು ಹಂಗಾಗದ್ ನೋಡ ಏನ್ ಮಾಡ್ತಿ ಇಲ್ಲೋ ನಮ್ ಕಡೆ ಹಂಗ ಇಲ್ಲ ನೋಡ್ಲೆ ಎಷ್ಟು ಚಂದ್ ಮಳೆ ಬರಕತ್
ಅದು ನೋಡಿದ್ರೆ ಹಸಿ ನಮ್ದ್ ಹೆಂಗ ಅದ್ ಗೊತ್ತಾ ನಮ್ ಹೊಲ್ದ ಒಂದ್ಸತಿ ನೀರ್ ಬಿತ್ತ ಅಂದ್ರೆ ಒಂದ್ ತಿಂಗಳು ತಾಳತ್ತ
ಹಾ ಹಾ ಚಲೋ ಐತೆ ನೆಲಾ
ಹಾ ನೆಲ ಹಂಗದ ಬಟ್ ಏನ್ ಮಾಡ್ಬೇಕು
ಏನ್ ಮಾಡ್ಬೇಕ್ ನೋಡವ ದೇವ್ರಿಗೆ ನೆನ್ಸ್ಕೊಬೇಕ್ ಮಳಿಗೆ ಕೋಡುವ ಅಂತೆ ಮತ್ತ ಎನ್ ಮಾಡ್ತೆ
ಎಷ್ಟ ನೆನ್ಸ್ಕೊಂಡ ನಾವು ದೇವ್ರಿಗೆ ಕೈ ಮುಗಿದ್ ಕೈ ಮುಗುದ್ ಸಾಕಾಗಿ ಕುತೀವಿ ಸುಮ್ಮುನೆ ಬ್ಯಾಸರ್ ಬಂದ ತಲೆ ಕೆಟ್ ಬಿಟ್ಟದೆ ಸುಮ್ಮನೆ ಇಲ್ಲ ಬೇರೆ ಕಡೆರ ಹೋಗ್ಬೇಡಣ ಅಂತಥೇಳಿ ಅದೇ ತಲೆಲ್ಲಿ ಬಂದದ
ಏ ಈಗೆಲ್ಲಾ ಮಾಡಿ ಬಿಟ್ಟು ಅರ್ಧಕ್ಕೆ ಮಾಡಿ ಹೋಗೋಂತರ ಇದ್ದದ್ದು ಆದ ಆದಂಗ ಆತದ್ ತಗೋ
ಆದದಂಗ ಆತದ ಅತ್ತಿಮ್ಮವರು ಇರ್ತಾರ್ ಮನೆ ಮುಂದ ಮತ್ತೆ ಎಲ್ಲಾರ ಬೇರೆ ಕಡೆ ಹೋಗ್ಬೇಕ ಇಲ್ಲೆ ಕೂತ್ರೆ ಏನಾಗಲ್ಲ ಶಬ ಏನಾಗತ್ತ
ಹೋಗದ ಚಲೋ ಮತ್ತೆ ನೋಡು ನಿಲಮ್ಮ ಹೆಂಗ ಹೋಗ ಅವಳ ಹಂಗ ಹೋಗ್ಬೇಕು
ನೀಲಮ್ಮ ಬರ್ತೀನಂತ ಅನ್ಲ್ಲ ಅಕಿ
ಕೆಲ್ಸ ಅಡ್ಜಸ್ಟ್ ಆಗಿಲ್ಲೇನು ಬಂದ ಅದಾಳೆ
ಹೌದಾ ಆಕಿ ಬ್ಯಾಕ್ ಪೇನ್ ಆದ ಬ್ಯಾಕ್ ಪೇನ್ ಆದತ್ತಾ ಹ್ಞ
ಹಂಗೆ ಆತದ್ ನೋಡವ್ವ ಏನ್ ಮಾಡೋದು
ಹ್ಮ್ ಯಾರು ಇಲ್ಲಲ್ಲ ಪಾಪಾ
ಹ್ಮ್ ಯಾರಿಲ್ಲ ಅಕ್ಕಿನಿ ಒಬ್ಬಕ ಮಾಡ್ಬೇಕು ಏ ಹಿಂಗೆ ಹೇಳಕ್ ಆಗಲ್ಲ ಎಂಗ್ಯಾನ ಅಂಜಾನ ಏಗ್ ಸಂಜೆ ಮಾಡ್ಬೇಕು ಕಡಗ
ಹ್ಞೂ ಮಾಡಬೇಕು
ಹ್ಮ್ ಏನ್ ಮಾಡ್ಬೇಕಕ್ ಮತ್ ರೊಟ್ಟಿ ಮಾಡ್ಬೇಕ
ನಿನ್ನ ಒಂದು ಮದುವಿ ಇತ್ತು
ಹ್ಮ್ ಚಲೋ ಆಯ್ತಾ ಮದ್ವಿ
ಹ್ಮ್
ಹ್ಮ್ ಎಲ್ರೂ ಬಂದಿದ್ರಾ ನಿಮ್ ಮನ್ಯಾಗ ಫ್ಯಾಮಿಲಿ
ಇಲ್ಲ ಇಲ್ಲ ನಮ್ಮ ಫ್ಯಾಮ್ಲಿಗೆ ಬಂದರೆ ನಾವೆಲ್ಲಿ ಇರೋರುಷ್ಟೇ
ನೀರಲ್ಲಿ ಇಷ್ಟೇ ಮಾಡಿದೀನೆ ಮತ್ ಎಲ್ಲಾ ಅಲ್ಲಿ ತಾಂಡಗಳಾದಾಗ ನಮ್ಮಂದಿ ಹೆಂಗ ಇರ್ತಾರ ಅಲ್ಲಿ
ಎಲ್ಲಿ
ತಾಂಡದ
ತಾಂಡ ನಿಮ್ಮಂದ ಇರಲ್ಲ
ಮೊನೆ ಅಂದಿದ್ದೆಲ್ಲಾ ನಿಮ್ ಮಂದಿದ್ ಮದುವೆ ಐತಿ ಹೋಗ್ಬೇಕಂತ ಹೇಳಿದ್ದಲ್ಲಾ
ನಮ್ಮ ಮಂದಿದಂತ ಹೇಳಿದ್ ನಿನ್ಗ
ನಿಮ್ಮಂದಿರ ಅಂತ ಹೇಳಾ
ಹ್ಮ್ ನೀನೇನ್ ಹಂಗ ಕೆಲ್ಸ ತೇನಾ
ಹ್ಮ್ ನನ್ಗೆ ಹಂಗಿ ಕೇಸಿತ್ತ ಅದಕಿ ನಾನನ್ ಆಮೇಲೆ ಯೋಚನೆ ಮಾಡಿದೆ ಬರೀ ತಾಣಳಲದ ಬೇ ನಿಮ್ಮ್ಂದಿ ಇರ್ತಾರ ನಮ್ಮಂದಿ ಯಾವಾಗ ಒಬ್ರು ಸಿಗ್ಬೋದು ಸಿಕ್ಕರು ಸಿಗ್ಬೋದು ಬಿಡ ಅದ್ರಾಗ ಫ್ರೆಂಡ್ಸ್ ಅವ ಇದ್ದಿರ್ತಾರ ಅಂತ ಅನ್ಕೊಂಡೆ ಆಮೇಲ್ ಮತ್ತೆ ಏನ್ ಟಿವಿ ಹಚ್ಚಿರ ಏನ್
ಇಲ್ಲ ಇಲ್ಲ
ಹ್ಮ್ ಟಿ ವನ್ ಟಿ ಏನ್ ಕನ್ನಡ ನೋಡ್ತಿೀರಿ ಏನ್ ಏನ್ ನೋಡ್ತೀರಿ
ಕನ್ನಡ ನೋಡ್ತೀವಿ ಹಿಂದಿನೂ ನೋಡ್ತೀವಿ
ಎಲ್ಲಾ ಮಾಸೆ ನೋಡ್ತೇನೆ
ಎಲ್ಲಾ ಭಾಷೆ ನೋಡ್ತೇನಿ ನು ಚಿಂಟು ನೋಡ್ತೇನಿ
ಟೈಮ್ ಇರ್ತದೆ ನೀ ಎಲ್ಲ ನೋಡಾಗ
ಟೈಮ್ ಇಲ್ಲೇ ಅದು ಏನ್ ಆಗ್ಬಿಟ್ಟತ್ತಂದ್ರ
ಹ್ಮ್ ೋ
ಆ ಟಿವ ವಿ ಪಾಪು ಏನ್ ಮಾಡಿದನ್ನೋ ಗೊತ್ತಿಲ್ಲ ಅವ ಏನ್ ಮಾಡಣ ಏನೇನೋ ಬಟನ್ ಹೊತ್ ಬಿಟನ್ರಿ ನೋಡುದು
ಹ್ಮ್
ನದಿ ಏನಕೈತೆ ಅಂದ್ರೆ ಹ
ಹ್ಮ್ ಹ್ಮ್
ಇದನ್ನೇ ಸಿಗ್ನಲ್ಲೇ ಸಿಗ್ತಿಲ್ಲ
ಹೌದ ಸಿಗ್ನಲ್ ಇರಲ್ಲಗ ಮಳಗ ಬಂದೈತಲ್ಲಾ
ಇವಾಗಂತಲ್ಲ ಈಗ ಅವ ಇದು ಮಾಡೋದು ಬಟ್ ಇದನ್ವರೆಗೆ ಬಂದೇ ಇಲ್ಲ ಹ್ಮ್
ಏನ್ ಮಾಡ್ತ ಮಗಳು ಹ್ಮ
ಮಾಲ್ಕೊಂಡಿದ್ದಾಳಳು
ಹ್ಮ್
ಹ್ಮ್
ಅವರು ನಾವ್ ಇದಕ್ ಹೋಗಿದ್ದಿಲ್ಲ ಟ್ರೇ ನಿಂಗ್ಗ ಫೋನ್ ಹಚ್ಲಿಲ್ಲಲ್ಲಾ ನಿನ್ಗ
ಅದು ಇದಕ್ಕಲ್ಲಾ ಇವ್ರು ರೇಣುಕಾಕರ್ ವರ್ಕ್ ಮಾಡ್ತಿದಿದ್ದಾರೆ ಎಲ್ಲ ಇಲ್ಲೇ
ಚಲೋ
ಹ್ಞೂ ಮಾಡಿ ಮಾಡಿದ ನಿಮಗೆ
ಇಲ್ಲಪ್ಪಾ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಾನು ಫೋರ್ಸ್ ಮಾಡಿ ಕೇಳಲ್ಲ ನೀಲಮ್ಮ ಮತ್ಫೋರ್ಸ್ ಮಾಡ್ಬೇ ಅವ್ರಿ ಫೋನ್ ಹ ಕೇಳಲ ಅಂತ ಯಾಕ್ರಿ ಅದಕ್ ನಮ್ದ ರಿಜೆಕ್ಟ್ ಮಾಡಿರಿ ನನ್ನ ಹತ್ರ ಏನು ಮೊದ್ಲು ಮಾಡಿಲ್ಲೇಟ ನನ್ ಸಮುದಾಯದಾಗ ಅಂತಿಸ್ಕ ಇಲ ಅಂತ
ಹ್ಮ್
ಸರಿ ನನ್ಂತ ಇಲ್ರಿ ಅದು ಸೆಕೆಂಡ್ ಪಿಯುಸಿ ಮೇಲ್ ಆದ್ರಿ ಜಾಬ್ ಡಿಗ್ರಿ ಮೇಲೆ ಮಾಡಿದವರಿಗೆ ಇಲ್ಲ ಅಂತ ಅಂದರಂತೆ
ಹ್ಮ್
ಹಾ ಸುಮ್ಮ್ಆದಲಂಟ ಹ ಎಟಸಲ್ಲಪ್ಪಾ ನಾನು ಗಟ್ಟಿ ನಾನ
ಅದು ನನಗೂ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಸುಮ್ಮ್ ಬಿಟ್ಟೆ ನಾನು ನಾನು ಅದಕ್ಕೆ ವಿಚಾರಿಸ್ಕೊಳ್ಳಲಿಲ್ಲ
ಅದೇ ಸರ್ ಅನಿದ್ರಲ್ಲ ಸೋ ನೀವು ಒಬ್ಬಕೋಗಿದ್ಯಲ್ಲ ಮತ್ತೆ ನಿನಗೆ ಫಾಸ್ಟ್ ಹ್ಮ್
ಹ್ಮ್
ಚು ಸರ್ ಅಚಿಲ್ಲಾ
ಶಿವ್ಸರ್ ಅಲ್ಲಿ ಅಸ್ತ ಅದು ನನ್ ಸ್ಕೂಟಿದ್ ಏನ್ ಮಾಡಿದ್ರ ನೋಡಲ್ಲಿ ಅ ಏನ್
ಆಯ್ತು ಬಿಡು ಏನಾರ ಮಾಡು ಎಲ್ಲನ್ ಬ್ಯಾರತ್ ಮಾಡ್ಕೊಂಡ್ ಬಿಡು ಆ ಕಡೆ
ಹ್ಞೂ ಮಾಡ್ಕೊಕ್ಕೆ ಎರಡೂವ ಸಾವಿ ಕೊಡ್ತನಲ್ಲ ಅವ್ರರಿಗೆಗೆ ಅಮೌಂಟ ಅದು ಅಮೌಂಟ್ ಕೊಡಲ್ಲಾಗಿಯರೋ ಅವರು
ಹ್ಮ್
ಹ್ಮ್ ಅದೆಲ್ಲಾ ಮುಂದೆ ಹಾಕಿವ ಅಂತ ಹೇಳ್ತಿದಿದ್ದಾರೆ
ಆಯ್ತು ಬಿಡು ಹೋಗಿದ್ ಬರಂಗಿಲ್ಲ ಮತ್ತ್ ಬೇರೆ ಮಾಡಿಸು ಎಷ್ಟು ದಿನ ಅಂತ ಹೇಳಿ ಹಂಗೆ ಕುಂದುರ್ತಿರಿ
ಅಮೌಂಟ್ ಅವರು ಕೊಡ್ಬೇಕಲ್ಲ ಅವರು
ಹ್ಮಾರ್ ಕೊಡಂಗಿಲ್ಲಲ್ ಅವ್ರು ಈಗ ಆಲ್ರೆಡಿ ಕೊಟ್ಟ ಅಪ್ಲಿಕೇಶನ್ ಹಾಗಿರ್ತಾರ ಅಂದ್ರ ಈಗ ಕೊಡಂಗಿಲ್ಲ ಅವ್ರು
ಎರಡು ವರಿ ಸಾವಿರ ಹಂಗೆ ನೀರ ಬಿತ್ತು
ಮತ್ತೆ ಅಷ್ಟೇ ಅಲ್ವ ನೀನ್ ಎರಡವಐ ಸಾವಿರ ನೀರ ಬಿತ್ತ ಅಂತಿ ನಾನನ್ ರೇಷನ್ ಕಾರ್ಡ್ ಮಾಡಕ ಐದು ಸಾವಿರ ಕೊಟ್ಟಿನಿ ಹ ಒಂದು ವರ್ಷ ದಿಂದ ಮಾಡ್ತೀನಿ ಮಾಡ್ತೀನಿ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅದು ಬೇಕು ಇದು ಬೇಕ ಅಂತಿ ಐದ್ ಸಾವಿರ್ ತಗೊಂಡು ಮೊಬೈಲ್ ಸ್ವಿಚ್ ಆಫ್ ಅವ್ನು ಇಲ್ಲ ಅಂಗಡಿನೂ ಇಲ್ಲ
ಆ ಅಂಗಡಿಗೆ ನೋಡ್ಬೇಕು
ಅಂಗಡಿನ ಬಂದ
ಹ್ಮ್
ದ ಏನ್ ಮಾಡ್ಬೇಕು ಹಿಂಗಾದ್ರ ಆಯ್ತು ಓದಾರ ಹೋಗಣ ಅನ್ನೋದು ದಿನ ಏಳ ದಿನಕ್ ತಿಂತಾರ ಬಿಡಲೆ
ಹ್ಮಞ
ಹೌದಿಲ್ಲ. ಐದ್ ಸಾವಿರ ರೂಪಾಯಿ ನನ್ ಹಿಂಗ ಹೋದವ ನೋಡ ಏನ್ ಮಾಡಬೇಕು ಯಾರ ಹೇಳೋಂಗಿಲ್ಲ ಕೇಳಂಗಿಲ್ಲ. ಸುಮ್ ಮಏನ ಏನ ಗಾಲಕೈ ಈಗ ಎಲ್ಲದಕ್ಕೂ ರೇಷನ್ ಇದು ಲೈಸೆನ್ಸ್ ಬೇಕೇ ಬೇಕು ಮಾಡ್ಸಬಿಡು ಸುಮ್ ಅದರದ ಸರ್ ಮಾಡಂಗಿಲ್ಲ ನೀ ಬಿಡಂಗಿಲ್ಲ
ಏನ್ ಮಾಡಬೇಕ ಅಂತ ಗೊತ್ತಾಗ್ತಿಲ್ಲ.
ಮಾಡ್ಸದ ಮಾಡ್ಸ ಬಿಡ ಆಕಡೆ ಏನ್ ಮಾಡ್ಬೇಡ ಮತ್ತ್ ಮಾಡ ಅಂತ ನ ಏನು
ಆಯ್ತು.